ಹಾ ಹೇಳಿ.
ಎಲ್ಲಿದ್ರಿ.
ಇಲ್ಲೇ ಗದ್ದೆ ಮನನು.
ಗದ್ದೆ ನಾವು ಮನ. ತ್ತಮಿದ್ದ.
ಮತ್ತನ್ ಇದ್ರಿ ಏನ್ ಸಮಾಚಾರ.
ಹೇಳ್ಬೇಕು ಗದ್ದೆಲಿ ಏನ್ ಮಾಡ್ತಿದರಿ.
ಮದ್ದಲ್ಲಿ ಕಬ್ಬ ಹಾಕಿದ್ವಿ ನೀರ್ ಬಿಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ವಿ.
ಕಬ್ಬ ಕಬ್ಬು ಕಬ್ು ಸ್ವಲ್ಪ ಕಬ್ಬಗೆ ಸ್ವಲ್ಪ ಹೋಗ ಕೊೊಡಿ ನಮ್ಗೂ ನಮ್ದು ಒಂದು್ ಎಡೆ ಎಕಡೆ ಜಮೀನ್ ಅದ ನವುು ಸ್ವಲ್ಪ ಇ ಒಂದ ಮಾಡ್ಕೊಳ
ಕಬ್ಬುನ್ ಬಗ್ಗೆನ
ಹಾಂ ಹೇಳ್ಕೊಡಿ ಸ್ವಲ್ಪ ಹೆಂಗೆ ಏನು ಬಿತ್ತು ಇನ ಹೆಗೆ
ಅಂದ ನಿಮ್ದು ಮಣ್ಣು ಕೆಂಪದ ಕಪ್ಪಪು ಮನ
ಕೆಂ ಕೆಮ ಮನ
ಕೆಂಪು ಮಣ್ಣ ನೀರ್ ಅವ್ರೀ ಹೆಂಗೆ ನೀರು ಪಂಪ್ಸಟ್
ನೀರ್ ನೀರ್ ಪಂಪ್ ಸೆಟ್ ಐತೆ ಫ್ ಸೆಟ್ ಐತೆ
ಎಷ್ಟಐತೆ ಪಂಪ್ ಸೆಟ್ ಹ ಒಂದ ಪಂಪ್ ಸೆಟ್ ಐತೆ ಈಗ ಆಯ್ಸ ನೀರು ಮಾಡ್ತಿದಿದ್ದಾರೆಲ್ಲ ಇದು ಡ್ರಿಪ್ ಇರಿಗಷನ್
ನೀವ ಯಾವ್ದ ಉಪಯೋಗ ಐತೆ ಅಂತೀರಾ ಆತರ ಮಾಡ್ತಾರೆ
ನೀರ್ ಕಡಿಮೆ ಇದ್ರೆ ಐಸ್ ಡ್ರಿಪ್ ಡ್ರಿಪ್ ಡ್ರಿಪ್ ಇರಿಗೇಶನ್ ಬೆಸ್ಟ್
ಹಾ
ನೀರು ನಿಮ್ದು ಚೆನ್ನಾಗಿದೆ ಅಂತಂದ್ರೆ ಆಯ್ಸ ನೀರ್ ನೆ ಕೊಡಬಹುದು ನೀವು
ಎಕ್ರ ಜಮೀನ್ ಐತೆ
ಎರಡ್ ಇಂಚ್ ನೀರ್ ಬರ್ತಿದೆ ಅಂದ್ರೆ ನಿಮ್ಗೆ ಅದು ಆಯಿಷ ನೀರ್ ಗೆ ಆಗಲ್ಲ ಹ
ಹಾ ಹ
ಮೈಂಟೈನ್ ಮಾಡಕ್ ಆಗಲ್ಲ ಒಂದು ಆಯುಷ ನೀ ನೀವು ಡ್ರಿಪ್ ಮಾಡದ್ರೆ ಏನ್ ಉಪಯೋಗ ಅಂತಂದ್ರೆ ನೀರು ಕಡಿಮೆ ಮಿತ ನೀರು ಮತ್ತೆ ಈಗ ಆಯ್ಸೆ ನೀರ್ ಗೆ ಯಾರಾರೊಬ್ರು ಹೊಲ್ದತ್ರ ನೋಡ್ಕೊಳ್ಳಲೇಬೇಕಾಗತ್ತೆ ಈಗ ಕೂಡ ಕರೆಂಟ್ ಟ್ಟೋ ಹ ಈ ಪರಿಸ್ಥಿತಲಿ ಯಾರಾರ ಒಬ್ರು ನೀ ಪ್ರತಿದಿನ ನೀರ್ ಐಸಾಕಿ ಅಂತಾನೇ ಒಬ್ರು ಇರಬೇಕಾಯ್ತದೆ ಮೈಂಟೈನ್ ಮಾಡ್ಬೇಕಾಯ್ತದೆ ಅದಕ್ಕೆ ನೀವು ಡ್ರಿಪ್ ಮಾಡ್ಕಳದ್ರಿಂದ
ಹ್ಮ್ ಹ್ಮ
ಹ ಇದು ಇರ್ಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಬಂದು ಗೇಟ್ ವಾಲ್ ತಿರುಗ್ಸಿ ಹೋಗಬಹುದು ಪ್ಯೂರ್ ಏನ್ ಅಂತ ಖರ್ಚೇನು ಜಾಸ್ತಿ ಆಗಲ್ಲ
ಹಾ
ಎಪ್ಪತ್ತು ಸಾವಿರ ಬರ್ತೈತ್ರೀ ಇಪ್ಪತ್ತು ಸಾವಿರಕ್ಕ ಸೆವೆಂಟಿ ಪರ್ಸೆಂಟ್ ಸಬ್ಸಿಡಿನೇ ಸಿಕ್ಕುತ್ತೆ ಸರ್ಕಾರದಿಂದ
ಹ ಹಾ ಹಾ ಸಬ್ಸಿಡಿ
ಸಬ್ಸಿಡಿ ಸಿಕ್ಕುತ್ತ
ಹಾ
ಹ್ಮ ಹ ಅದೇ ಡ್ರಿಪ್ ಡ್ರಿಪ್ ಮಾಡಸ್ಕೊಂಡು ಆರು ಮೂರ ಅಡಿಗೆ ಎಂಡ ಎತ್ಬೇಕು
ಹ್ಮ್ ಹ್ಮ್
ಹ್ಮ್ ಮೂರ ಅಡಿಗೆ ಇ ನೀ್ ಲೆಟರ್ ಮತ್ ಎಂು ತಕೊಂಡು ಬಟ್ ಕಾಣದು ಮತ್ತೆ ಕಬ್ಬು ಹಾಕಾಕ ಜುಲೈ ತಿಂಗಳ ಸೂಕ್ತ
ಜುಲೈ ತಿಂಗಳು.
ಹ್ಮ್ ಕೆಂಪು ಮಣಿಗೆ ಜುಲೈ ತಿಂಗಳಲ್ಲಿ ಕಬ್ಬು ಸೂಕ್ತ. ಅಂದ್ರೆ ಇದು ಗೌರಿ ಗೌರಿ ತಿಂಗ್ಗಳು ಅಂತ ಅಂತಾರ ನಮ್ ಕಡೆಷ್ಟ
ಹಾ ಗೌರಿ ಕಬ್ಬು ಅಂತ.
ಗೌರಿ ಕಬ್ಬು ಅಂತ. ಈ ತಿಂಗಳು ನೀವು ಕಬ್ಬು ಹಾಕೋದ್ರಿಂದ ಕರೆಕ್ಟ್ ಟೈಮ್ಗೆ ಕಟ್ಯ್ತದೆ ಫ್ಯಾಕ್ಟ್ರಿ ಓಪನ್ ಇರತ್ತೆ
ಹ್ಮ್ ಹ್ಮ್
ಹ್ಮ ನೀವು ಬಿತ್ನಾಗ ಒಳ್ಳೆ ಕಬ್ಬು ಸೆಲೆಕ್ಟ್ ಮಾಡ್ಬೇಕು ಈಗ ಕೆಂಪು ಕಬ್ಬು ಫೈವ್ ಒನ್ ಸೆವೆನ್ ಅಂತ ನಾ ನನ್ನ ತರ ಫೈವ್ ಒನ್ ಸೆವೆನ್ ನಮ್ಮ ಕೆಂಪು ಮಣಗೆ ಹೆಚ್ಚು ಸೂಗ್ತಾಲ್ಲ
ಅದು ಎಲ್ಲಿ ಸಿಕ್ಕದು ಬಿ ಕಬ್ಬು ಎಲ್ ಸಿಗ್ತದೆ
ು ನಮ್ಮಂಗೆ ರೈತರು ಬೆಳದಿರೋರು
ಕಬ್ಬಲಿ ಇದ್ ಮಾಡ್
ನಾರ್ಮಲ್ ಕಬ್ಬೆ ಬೆಳಿತಾರೆ ಫ್ಯಾಕ್ಟ್ರ ಕಡೆಯಿಂದ ಅದು ಕಬ್ಬು ಚೆನ್ನಾಗಿ ಚೆನ್ನಾಗಿ ಬೆಳಕ ಬೆಳವಣಿಕೆ ಇದ್ರ
ಹ್ಮ
ಬೆಳಿ ಚೆನ್ನಾಗಿದ್ದು ಬೆಳವಣಿಗೆ ಎಲ್ಲಾ ಚೆನ್ನಾಗಿದ್ರೆ ಫ್ಯಾಕ್ಟ್ರಿ ಅವರೇ ಇಂಥ ಜಾಗದಲ್ಲಿ ಬಿತ್ನಕ್ಬ್ಬಿದೆ ಅಂತ ಸಜೆಷನ್ ಕೊಡ್ತಾರೆ
ಹ್ಮ ಹ್ಮ ಹ್ಮ್
ನಾವು ಒಂದ್ ಎಕ್ರಾಗ ಮೂರ್ ಟನ್ ಬೇಕಾಗತ್ತೆ ಡ್ರಿಪ್ ಇರಿಗೇಷನ್ಗಾದ್ರೆ ಮೂರು ಟನ್ ಕಬ್ಬು ಬೇಕು ಅಂದ್ರೆ ಎ ರೆಡಿ ಪ ಪಟ ಮಾಡುವ ಒಬ್ ಸಾ ಪ್ರತಿಯೊಂದು ಸಾಾಲಗೂ ಡಿಸ್ಟೆನ್ಸ್ ಬಂದು ಎರಡವರಡಿ ನೀವು ಡಬಲ್ ಮಾಡ್ತೀನಿ ಅಂದ್ರೂ ಸರಿ ಸಿಂಗಲ್ ಮಾಡ್ತೀನಿ ಅಂದ್ರರು ಸರಿ
ಓಟಲ್ಲಿ ಪಟ ಎಡುವರಡಿ
ಪಟ ಒಂದ್ ಪಟಕ್ ಒಂದ್ ಪಟ ಎರಡುವರ್ಡಿ ಇದ್ರೆ ಒಳ್ಳೆ ಡಿಸ್ಟೆನ್ಸ್ ಹ ಚೆನ್ನಾಗಿರುತ್ತೆ
ಹಾ ಹಾ
ಆಯ್ತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಬ್ಬನ
ಹಾ
ನೀವೇ ಟ್ರಾನ್ಸ್ಪೋರ್ಟಿಂಗ್ ವಿಚಾರೆ ನಿಮ್ದೇ ಬೀಳುತ್ತೆ ಕಬ್ಬುದು ತರ ತರಕೆ ಅವ್ರದದುು ಆ ರೈಸ್ ದ್ರು ನಿಮ್ಗೂ ಕಟ್ಮಾಡಿಸ್ಕೊಡೋದು ಚಾರ್ಜ್ ಅವರ್ದು.
ಕಟ್ಮಾಡ್ಸೋದು ಅವರ್ದು ತಕ ಬರೋದ್ ಮಾತ್ರ ನಂದು ಕಬ್ಬು ಮತ್ ಮತ್ತೆ ತಗಬರ ದುಡ್ಡು ನಮ್ ಕಟ್ಬೇಕು
ನಾನ್ ಕೊಡ್ಬೇಕು.
ಹಾ
ಅಲ್ಲಿಂದ ತಗೊಬಂದು ಬೇರೆ ಕಡೆಯಿಂದ ತಗೊಬಂದು ಇಲ್ಲಿ ಫಸ್ಟ್ ಅದ್ರದ್ದು ಮೇಲೆ ವೇಸ್ಟ್ ಇರುತ್ತೆ ಅಂದ್ರ ಸೋಗು ಅಂತಾರೆದನ್ನ.
ಹಾ ಸೋಗು ಸೋಗು
ಹ ಅದ್ನೇಲ್ಲ ನೀಟಾಗ್ ಬುಡ್ಸ್ಬುಟ್ಟು ಅದ್ಕು ಮುಂಚೆ ಅದೆಲ್ಲ ಬುಡ್ಸಕ್ ಅದ್ಕು ಮುಂಚೆ ನೀವ್ ಫಸ್ಟು ನಿಮ್ ಜಮೀನ ಅದ ಮಾಡ್ಕಂಡಿರ್ಬೇಕು ಮಣ್ಣ ಮ ಮಣ್ಣಾ ಇಲ್ಲ ಅಂತಂದ್ರ ಫುಲ್ಲು ಮಣ್ಣು ಯಾವ್ ತರ ಇರ್ಬೇಕು ಪೌಡ್ರು ತರ ಇರ್ಬೇಕು ಇಂಟೆ ಇರ್ಬಾರ್ದು
ಹಾ ರೊಟೆಟ್ರು ಹೊಡಿಸ್ಬೇಕು
ಅದ್ಕೆ ಫಸ್ಟ್ ನೀವು ಐದ್ನೇಗ್ಲ ಕಲ್ಟಿವೆಟ್ರು ಏನೋ ಹೊಡಿಸಿರ್ತೀರ ಅದಾದ್ಮೇಲ್ ನೀವು ರೊಟೆವೆಟ್ರು ಹೊಡಿಸಿ ಮಣ್ಣ ಸಬ್ಬು ಮಾಡ್ಕಂಡು ಪೂರ್ತಿ ಇದಾಗಿ ಇರ್ಬೇಕು, ಮಣ್ಣು ಪೋ ಪೌಡ್ರು ತರ ಇರ್ಬೇಕು. ಅದಾದ್ಮೇಲ್ ನೀವು ನೇಗಲ್ಲಿ ಪಠ ಮಾಡ್ಸ್ ಟ್
ಮ್
ಪಠ ಮಾಡ್ಸದ್ಮೇಲೆ ಕಬ್ನ ತಗಬಂದು ಆಳ್ ಕರ್ಕಂಡು ಅದನ್ನ ಸೋಕ್ ಬುಡ್ ಬುಡಸ್ಬೇಕು
ಅ
ಸೋಗ್ ಬುಡಸಾದ್ಮೇಲೆ ಪ್ರತಿ ಒಂದ್ ಸಾಲ್ಗುವೇ ಅದನ್ನ ಕಬ್ಬನ ತಗೋ ಹೋಗಾಕಿ ಎಷ್ಟ್ ಕಬ್ ಬೇಕು ಅಂಗೆ ಇದ್ ಮಾಡ್ ಆಕ್ಬುಟ್ಟು ಅದ್ನ ಎರಡೆರಡು ಗಿನ್ಗೆ ಕಟ್ ಮಾಡ್ಬಕು ಕಬ್ನ
ಹ್ಮ್ ಗಿಣ್ ಗಿಣ್ಣಿರ ಜಾಗ ಮಧ್ಯಕ್ ಬು ವ ನ ಗಿಣ್ ಇರ್ಬೇಕು
ಗಿಣ್ಣು ಗಿಣ್ಣು ಸೈಡ್ಗೆ ಏಟೋಡೀಬಾರ್ದು
ಹ್ಮ್ ಮಧ್ಯದಲ್ಲಿ ಹೊಡ್ಕಬೇಕು. ಗಿಣ್ಗೇನು ಏಟಾಗ್ಬಾರ್ದು
ಆಗ್ಬಾರ್ದು ಗಿಣ್ಣ್ಗೆ ಅ ನೋಡ್ಬೇಕ್ ಕಟ್ ಮಾಡ್ಕಂಡು ಎಲ್ಲಾನು ಸಾಲಕ್ ಜೋಡ್ಸ್ಬುಟ್ಟು
ಹ್ಮ್
ಆಮೇಲೆ ನೀವು ಉ ಡ್ರಿಪ್ ಅಲ್ಲಾರೂ ಡ ಕಬ್ಬು ಹಾಕ್ಬುಟ್ಟು ಮಣ್ಣ ಕೈಯಲ್ಲಿ ತಲ್ಬುಟ್ಟು ಬೇಕಾದ್ರೆ ಡ್ರಿಪ್ ಬುಡಬೋದು
ಹ್ಮ
ಅಥವಾ ನೀರ್ನ ಐಸ್ಕಂಡೆ ಕಬ್ ನಡ್ಬಹದು ಹ್ಮ
ಕಬ್ ಒಟ್ನಲ್ಲಿ ಆ ಟೈಮ್ಲಿ ಒ ಒಂದು್ ಹಂಗ ನೀವೇ ಹೇಳೋ ಲೆಕ್ಕ ಕಬ್ಬ ಹಾಕ್ಬಿಟ್ಟು ಅದ್ರ ಮೇಲೆ ಡ್ರಿಪ್ಪ್ಬಟ್ಬಿಟ್ಟು
ಹ್ಮ್ ಅದ್ರ ಮೇಲ್ ರಿಪೋಟರು ಸೂಕ್ತ ಆದ್ರೆ ಏನಐತ ಅಂದ್ರೆ ಪೈರು ನೀಟ ಬರಲ್ಲ ಅದು.
ಹಾ ಹಾ ಹಾ.
ಏನ್ ಮಾಡ್ತಾರ ಅಂದ್ರ ಒಂದು ನೆಡೋದ ಒಂದ್ ಮೂರ್ ದಿನ ಲೇಟ್ ಆದ್ರೂ ಪರವಾಗಿಲ್ಲ ನಮ್ ನೀರ್ ಹಐಸ್ಕೊಂಡೆ ನೆಡ್ತಾರೆ ಈಗ.
ಹ್ಮ್ ನೀರ್ ಹಾಯಸ್ಕೊಂಡ ನೆಟ್ಬಿಟ್ಟು ಆಮೇಲೆ ಮುಿಸಬಟ್ಟ ಅದ್ರ ಮೇ ಡ್ರಿಪ್
ಅದ್ರ ಮೇಲೆ ಡ್ರಿಪ್ ಬಿಟ್ಕೋಳೋದು ಅದಕ್ಕೂ ಮುಂಚೆ ನೀವು ಮಣಗ ಬೇಕ್ರೆ ಲಘು ಪೋಷಕಗಳು ಅಂದ್ರ ಸೂಪರ್ ಜೀಪ್ಸಮು
ಹ್ಮ್.
ಈತರ ಲಘು ಪೋಷಕಗಳು ಅಂತ ಗೊತ್ತಂದ್ರೆ ನಿಮ್ ಮಣ್ಣಿನಲ್ಲಿ ಯಾವ ಅಂಶ ಕಡಿಮೆ ಇದೆನನ್ನ ನೀವು ತಿಳ್ಕೊಂಡು. ಅದನ್ನ ಮಂಡಿ ಸ್ಟ್ ಆಡ್ ಮಾಡ್ಕೋಬೇಕಾಗ್ತದೆ.
ಹ್ಮ್ ಹ್ಮ್ ಅದ್ ಹೆಂಗಗೆ ಅದು ಮಾಡದು.
ಅದ ಹೆಂಗಗೆ ಅಂದ್ರೆ ಪೌಡ್ರು ಮತ್ತೆ ಇದ್ರೊಪ್ತಲ್ ಸಿಗುತ್ತೆ ಅದ ಜೊತೆ ಸಮ್ಮು ಮತ್ತೆ ಇದು ಸೂಪರ್ರು.
ಹ್ಮ್ ಅಲ್ಲ ತಿಳ್ಕಳದ ಹೆಂಗೆ ಮಣ್ಣ ನಮ್ಮಣ್ಣಲ್ಲಿ ಯಾವ್ ಅಂಶ ಇಲ್ಲ ಅಂತ.
ಒಂದ ವರ್ಕ್ಕ ಇಷ್ಟ ವರ್ಷಕ್ಕ ಒಂದ್ಸತಿ ಅಂತ ಮಣ್ಣ ಸಾಯಲ್ ಟೆಸ್ಟ್ ಅಂತ ಮಾಡ್ಕೊಡ್ತಾರೆ ಫ್ರೀ ಆಗಿ
ಹ್ಮ್ ಹ್ಮ್.
ಅದ್ರಲ್ಲಿ ನೀವು ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ದು ಸಾಯ ಎಷ್ಟ ಆಗಿದೆ ಅಂತ ಅದ್ರ ನಿಮ್ದು ಮಣ್ಣ ಗುಣಮಟ್ಟ ತಿಳ್ಕೋಬಹುದು ಇಲ್ಲಾಂದ್ರೆ ಇ ಪ ಪ್ರೈವೇಟ್ ಏಜೆನ್ಸಿಗಳು ಇರ್ತವೆ.
ಹ್ಮ್ ಅಂದ್ರೆ ಈಗ ನಾವೇ ಅಪ್ಲೈ ಮಾಡ್ಬೇಕತ್ ಅಥ್ವಾ ಅವರೇ ಅವರ
ಅವ್ರೆ ಈಗ ಒಂದ್ಸರಿ ಏನೋ ನಮ್ಗೆ ಎಲ್ಲ ಅವ್ರೇ ಮಾಡ್ಕೊಟ್ರ
ಹ್ಮ
ಇವಾಗ ಅಟ್ ಪ್ರೆಸೆಂಟ್ ನೀವ್ ಏನಾದಾರು ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವಾಗಿ ನೀವೇ ಮಣ್ಣ ಕಲೆಕ್ಟ್ ಮಾಡ್ಕೊಂಡು ಪ್ರೈವೇಟ್ ಏಜೆನ್ಸಿಗಳಲ್ಲಿ ಹೋಗಿ ಟೆಸ್ಟ್ ಮಾಡಸ್ಕೊಬಹುದು
ಹ್ಮ ಹಾ
ಸಾಯಿಲ್ ಟೆಸ್ಟ್ ಮಾಡ್ಸ್ಕೋಬಹುದು ಸಾಯಿಲ್ ಟೆಸ್ಟ್ ಮಾಡ್ಸ್ಕೊಂಡ್ರೆ ನಿಮ್ಗೆ ಏನೇನು ಬೆನಿಫಿಟ್ ಅಂದ್ರೆ ನಿಮ್ಮ ಮನ್ಲಿ ಯಾವ್ದ್ ಯಾವ್ದ್ ಕೊರತೆ ಇದೆ ಮತ್ತೆ ಯಾವ ಪ್ರಮಾಣ ಜಾಸ್ತಿ ಇದೆ ನಿಮ್ಮ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಎಲ್ಲ ಗೊತ್ತದೆ
ಹ್ಮ್ ಹ್ಮ್
ಹಾ ಈ ಸಾಯಿಲ್ ಟೆಸ್ಟ್ ಅದಾದ್ಮೇಲೆ ನೀವು ಅದ ಹೇಳಿದನಲ್ಲ ಲಘು ಪೋಷಕಗಳು ಅದು ಹಾಕಬಹುದು
ಹಾ
ಅದ್ ಹಾಕೊಂಡು ನೀವು ಎರಡನೇ ಸೆಕೆಂಡ್ ಟೈಮ್ ನೀರ್ ಕಟ್ಟುವಾಗ ಡ್ರಿಪ್ಲ್ಲೇ ನೀರ್ ಕೊಡ್ಬೋುದು
ಹ್ಮ್ ಫಸ್ಟ್ನೇ ಟೈಮು ಅದ್ನೆಲ್ಲಾ ಹಾಕ್ಬಿಟ್ಟು ಮಾಡ ಎಲೆ ಮುಚ್ಚಿದ್ಮೇಲೆ ಹ ಆಮೇಲೆ ಎರಡನೇ ಸಲಿಯಿಂದ ಡ್ರಿಪ್ ಅಲ್ಲಿ ನೀರ್ಬ ಬಿಟ್ಟು ಟ್ಕೊಳ್ಳೋದು
ನೀರ್ ಮುಡ್ಕೊಳ್ಳೋದು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಇ ಮೂರ್ ದಿವ್ಸಕ್ಕೆ ಇದು ಕಳೆನಾಶಕ ಬರುತ್ತೆ
ಹ್ಮ್
ಕಳೆ ನಾಶಕ ಮೂರ್ ದಿವ್ಸ ಹೊಡಿಬಹುದು ಮೂರ್ ದಿನಕ್ಕೆ ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ಹದಿನೈದು ದಿವ್ಸಕ್ಕೆ ಕಳೆ ನಶಕ ಸಿಲ್ಪಡನೆೆ ಮಾಡ್ಬೇಕಾಗ್ತದೆ
ರೌಂಡ ಅಪ್ಪು
ರೌಂಡ್ ಅಪ್ ಹೊಡದ್ರೆ ಎಲ್ಲ ಕಬ್ಬುಗೂ ಏಟಾಗುತ್ತೆ ರೌಂಡ್ ಅಪ್ಲ್ಲ ಅದು ಟೂ ಫೋರ್ಟಿ ಮೆಟ್ರಿ ಅಂತ ಕಳೆನ ಚಕ ಸಿಗುತ್ತೆ ಅದು ಕಬ್ಬು ಬಟ್ಟ ಇಟ್ಟು ಬೇರೆ ಕಲೆ ಏನಿದೆ ಅದಕ್ಕೆ ಪರಿಣಾಮ ಬೀರುತ್ತೆ ಅದು
ಅಂದ್ರು ಕಬ್ಬಗ್ ಬಿದ್ರು ಕಬ್ಗೆ ಏನು ಎಟ್
ಕಬ್ಗೆ ಏನು ಟಾಗಲ್ಲ ಹ್ಮ್ ಕಳೆ ನಿನ್ಗೆ ಅನಾವಶ್ಯಕ ಗಿಡಗಳು ಏನಿವೆ ಅವು ಮಾತ್ರ ಅದಲ್ಲಿ ನ ಸಾಯ್ತವೆ
ಹ್ಮ್ ಹ್ಮ್
ಆಯ್ತಾ ಅದಾದ್ಮೇಲೆ ನೀವು ಮೂರ್ ತಿಂಗಳು ತನಕ ಒ ತಿಂಗಳು ಅದಾದ ಒಂದ್ ತಿಂಗಳಗ ನೀವು ಇಪ್ಪತ್ ಇಪ್ಪತ್ತು ಅಂದ್ರೆ ಕಾಂಪ್ಲೆಕ್ಸ್ ಅಂತೀವಿ ಅದು ಗೊಬರ ಹೆಚ್ಚು ಸ್ಟ್ರಾಂಗ್ ಇರಲ್ಲ ಮೂಚಿರುತ್ತೆ ಗೊಬ್ರ ಅದನ್ನು ಕೊಡ್ಬೋದು ಫಸ್ಟ್ ಟೈಮ್ ನೀವು
ಹಾ
ಅದಾದ್ಮೇಲೆ ನಂತರ ಮೂರ್ನೇ ಮೂರ್ ತಿಂಗ್ಳಿಗೆ ಒಂದ್ ಗೊಬ್ಬರ ಹಷ್ಟ ಅದ್ರಲ್ಲಿ ಡಿ ಎ ಪಿ ಯೂರಿಯಾ ಪಟಾಸು ಕೆಂಚುಪು ಇದನ್ನೆಲ್ಲಾ ಬೇಕಾದ ಪ್ರಮಾಣ ಅಂದ್ರೆ ತೀರಾ ಕಡಿಮೆ ಹಾಕಬೇಕು ನೀವು
ಹ್ಮ್ ಅಂದ್ರೆ ಅದ್ಯಾವ್ ತರ ಅಳ್ತೆ ಮಾಡ್ಕೊಳ್ಳೋದು ಅಂದ್ರೆ ಇಷ್ಟ್ ಎಕರೆಗೆ ಅಂತ ಅಳ್ತೆ ಮಾಡ್ಕೊಬೇಕಾ ಹೆಂಗೆ ಅದು ಏನು ತಕೋಬೇಕ್ರ
ಎಕರೆಗೆ ಮತ್ತೆ ನಿಮ್ ಕಬ್ಬನ್ ಬೆಳವಣಿಗೆ ನೋಡ್ಕೊಂಡ ನೀ್ ಕೊಟ್ಕೋಬೇಕು ಅಂದ್ರೆ ತೀರ ಕಡಿಮೆ ಕೊಟ್ರೆ ಒಳ್ಳೇದ ಆ ಸ್ಟೇಜ ಅಲ್ಲಿ ಯಾಕಂದ್ರೆ ಗಿಡ ಬೆಳವಣಿಗೆ ಇರಲ್ಲ ನೀವು ಕೊಡೋದು ಅದಕ್ಕೆ ಜಾಸ್ತಿ ಆದ್ರೆ ಅದು ತಡ್ಕೊಳಲ್ಲ
ಹ
ಆಯ್ತಾ ಅದನ್ನು ಸಿಪ್ಪಳ ಮಾಡ್ಬೇಕು
ಹ್ಮ್ ಹ್ಮ್
ಅದಾದ್ಮೇಲೆ ನೀವು ಬೆಡ್ ಕಟ್ಸ್ಬೇಕಾಗತ್ತೆ ನಾಲ್ಕು ಐದನೇ ತಿಂಗಳಿಗೆ ಗಡ್ಡೆ ಅಂದ್ರೆ ಟ್ರಿಲ್ಲರ್ ಅಲ್ಲಿ ಮಣ್ಣ ಕಟ್ತಾರೆ
ಹ ಹ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷಾ ನಾನು ಎಏಡ್ ನಿಮಿಷ ಮಾಡ್ತೀನಿ ಜಿಕ್ ಚಿಕ್ಕ್